ಒಂದ್ ನಿಮಿಷ ಹೇ ಹಲೋ
ಹಾ ಹೇಳು
ಏನ್ ಮಾಡತ್ತತಿ
ಏನಿಲ್ಲ ಸುಮ್ ಕುೂತ್ಕೊಂಡನ್
ಹೌದು ಊಟ
ಊಟ ಆಯ್ತು ನಿದ
ಹ್ಮ್ ನಂದುೂ ಆಗ್ಯ ಚಾ ಕುಡತಿ ನೋಡುವ
ನೀನ್ ನ್ ಮಾಡ ಹತಿ
ಚಾ ಕುಡ ಆತಿ ನೋಡು ಚಾ ಕುಡ್ಯಾಕ್ ಬಾ
ಹಾ ಬೇಗನೆೇ ಕೊಡ್ಲಿಕ್ಕತ್ತತಿ
ಹ್ಮ್ ಸವಪ್ ಜಲ್ದಿನೇ ಕುೂಡ ಆತಿ ನೋಡು
ಹ್ಮ್ ಏನ್ ಊಟ ಮಾಡ್ರಿ
ಊಟ ಚಪಾತಿ ಪೊಟೆಟೊ ಬ ಪಲ್ಯ
ಹ್ಮ್
ಮತ್ತೆ ಮಳೆ
ಮಳೆ ಏನಿಲ್ಲ ಬರ ಗಾಳಿ ಐತಿ ಸ್ವಲ್ಪ ಸ್ವಲ್ಪ ಮಾಡ ಮಾಡದ
ಹ್ಮ್ ನಮ್ಮಲ್ಲಿ ಬರ ಆತೇತಿ
ಹ್ಮ್ ನಂಬಲ್ಲಿ ಮಳೆ ಇಲ್ಲ ಬರೀ ಗಾಳ ಐತಿ ಒಂದ್ ಸ್ವಲ್ಪ ಮಾಡಐತ ಅಷ್ಟೇ
ಹ್ಮ ಮತ್ತ ನ್ ಸೀಮಾಂತ ಏನ್ ಮಾಡ ಸರೇನು ಯವಾಗ
ಹ್ಮ್ ಇನ್ನೂ ಒಂಬತ್ ತಿಂಗಳದಾಗ.
ಈಗ ಎಷ್ಟ್ ತಿಂಗಳು.
ಇವಾಗಿನ್ನ ಎಳಲ್ಲ ಏಳು.
ಏಳ
ಹ್ಮ್
ಏಳು ಮುಗುದು ವೇನು.
ಇನ್ನುೂ ಇಲ್ಲ.
ಹ್ಮ್
ನೂ ಹತ್ತು ದಿನ ಬಿಟ್ಟು ಮುಗೀತವ.
ಅಂದ್ರೆ ಈಗ ಎಂಟರಾಗಿದ್ದಂಗೆ.
ಹ್ಮ್ ಇನ್ನು ಹ ಹತ್ತು ದಿನ ಬಿಟ್ಟು ಹಾ ಏಳ್ ಮುಗಿತಾ ಇನ್ನು ಹತ್ತು ದಿನ ಬಿಟ್ಟು. ಹ್ಮ್
ಇನ್ನ ಅಷ್ಟು ಎರಡು ತಿಂಗಳು ಬಾಕಿ ಅದಮ್ಮ.
ಹ್ಮ್ ಎರಡು ತಿಂಗಳು ಬಾಕಿ.
ನಾರೀ
ದಿನಾ ಏನ್ ಬರ್ತವ್.
ಹ್ಮ್
ಹ್ಮ್ ಮತ್ತೆ ಸಮಾಚಾರ.
ಮತ್ತೇನ್ ಹೇಳ್ಬೇಕವ್ವ.
ಇವತ್ತು ಅಂಗಡಿ ಹೋಗಿಲ್ಲಾ.
ಅಂಗಡಿಗ ಹೂಗ್ ಬಂದೆ ಆಗ್ಳೇ ಹ್ಮ.
ಹ್ಮ್ ಇವಾಗ ಯಾರದಾರ ನಿಮ್ಮ್ ಅಕ್ಕ ಹೋಗ್ಯಾರೇನು.
ಅಕ್ಕ ಮಾಮ ಅದರ ಅಂಗ್ಡ್ಯಾಗ.
ಹ್ಮ್
ಮತ್ತ ಏನ್ ನಡದದ.
ಹ್ಮ್ ನಿಂಗೆಲ್ಲಾ ಮುಕದ್ ಮೇಲಿನ್ ಗುಳಿ ಎಲ್ಲಾ ಕಮ್ಮ್ ಅದ್ವಾ.
ಹ ಹಂಗೆ ಆಗತಾವ ಹಂಗೆ.
ಅದು ಹಚಹುಬೇಕು ಅದು ಕಣ್ಣಿನ ಮೇಲೆ ಇದು ಆಗ್ಯದಂದ್ಯಲ್ಲ.
ಏನ್ ಮಾಡ್ಬೇಕು.
ಅದು ಬೋಕಿ ಅಂದ ಸಿಕ್ತೈತ್ ಹಿಂಗ ಮಡಕಿದು. ತುಂಡ ಇರ್ತದಲ್ಲಾ ಹಂಗ ಇರ್ತೈತಿ ಕಾಣಕ ಆಗ ಹಳೆಗ ವಾ ನೀರು ಹಗಿತ್ತಿಕ್ಕಿ ಹಾ. ನಮ್ ಕಡೆ ಬೋಕಿ ಹತ್ತಾರ ಅದಕ್ಕ.
ಓಕೆ ನಾ. ಬೋಕಿ.
ತಿಕ್ಕಿ ಅದು ರಸ ಬಂದಿರ್ತದಲ್ಲ ಅದು ಹಚ್ಕೋಬೇಕು ಕಣ್ಣನ್ ಮೇಲೆ.
ಹಾ
ಕಮ್ಮಗತತೀ. ಏಸ್ ದಿನ ಆಯ್ತಾ ಆಗಿ.
ಹೊ
ಎಸ್ ದಿನ ಆಯ್ತ ಆಗಿ.
ಅದು ಆಗಿ ಈಗ ಎಂಟ್ ಹತ್ತನ್ನೆರಡು ದಿನ ಆಯ್ತ್ ನೋಡು.
ಹ್ಮ್ ಏ ಕಣ್ಣ್ ಒಬ್ಬೇಕಾಗಿತಿ ಯಾಕೋ ನಿನಗ್.
ಎಲ್ಲ ಉಬ್ಬಿತ್ತು ಉಬ್ಬಿತ್ತು ಕಣ್ಣೆಲ್ಲ ಉಬ್ಬಿತ್ತು. ಪೇನ್ ಪೇನ್ ಇತ್ತು ಸಪ್ನಾಕ್ಕಳು ಉರಿ ಹೋದಾಗ
ಹ್ಮ
ಪೇನ್ ಬಾಳ ಇತ್ತು ಅಲ್ಲಿ ಬಾತ್ ಚುಚ್ಚದ ಬಾತ್ ರಸ್ ಮಾಡದ
ಹ್ಮ್
ಇರ್ನ ಮತ್ತ ಅವಾಗ ಈಗ ಪೇನ್ ಏನಿಲ್ಲ ಈಗ ಬರ ಅದ ಇಷ್ಟೇ ಮಾರ್ಕ್ ಅದೆಷ್ಟ ದಪ್ಪಾಗಿ ದುಖತ್ ಬಿಟ್ಟದ ಗಳ್ಳಿ
ಹ್ಮ್ ಅದು ಹಚ್ಚಗೋ ಕರ್ಗ್ತೈತಿ
ಹ್ಮ್
ಹಾ ಸಾಲ ನಿಂತ ಬಂದಿಲ್ಲ
ತಿನ್ನ ಹುಡುಗರು ಬಂದವ ಮಳಿದತ್ತತಿ ಅಂಗ್ಡ ಕುಂತಾರೆ ನಲ್ಲೇ
ಹ್ಮ್ ಜೋರದ
ಹ್ಮ ಮಳೆ ಹನದ ಹಗವಾ
ಹ್ಮ್
ಹ್ಮ್
ದೊಡ್ದಾಗಿರ್ಬೇಕಕ್ ಇವಾಗ ನೋಡಿ ಏ ನಾವ್ ಒಂದೇ ಇಟ್ರೇನೆ ಎರಡು ಮೂರ್ ಕೋಲಿ ಮಾಡ್ರಿ ಅಂಗಡಿ ಇದು
ಅಂಗಡಿದ ಒಂದ್ ದೊಡ್ ಫುಲ್ ದೊಡ್ಡದು ಹಾಲ್ ಮಾಡ್ಬಿಟ್ರ ಅಂಗಡದು
ಒಂದೇ
ಹ್ಮ್ ಒಂದೇ ಒಂದೋಡ್ದ ಮಾಡ್ಕ್ಕೆ
ಹ್ಮ್ ನಾ ಎಲ್ಲಿ ಉಳ್ಕಿದ್ದು ಸಾಮಾನನ್ ಇಟ್ಟುಗಳ ಸಂಬಂಂದ ಹೆಚ್ಚೇನು ಬಟ್ಟಿ ಇಡ ಸಂಬಂಂದ ಇನ್ನೊಂದ್ ಮಾಡ್ರಿ ನೆ
ಹಿಂದ ಕೋಲಿ ಒಂದಲ್ಲ
ಹ್ಮ
ಹ್ಮ್
ನಡತ
ಹ್ಮ್
ನಿಮ್ ಕಡೆ ಇದು ಅದು ಚೇಂಜ್ ಬಟ್ಟಿ ಹಾಕೊಂಡ್ ನೋಡ್ತಲ್ಲಾ ಅದು ರೂಮ್ ಮಾಡಿಲ್ಲನು
ಅದು ಮಾಡಿಲ್ಲ
ಹ್ಮ ನಿಮ್ಮ್ ಕಡಲ್ಲ ಯಾರು ಹಳೇ
ಜಾಗ ಇಲ್ಲಲ್ಲಾ ಜಾಗ ಸಮಸ್ಯೆ ಬಾಳ್ದ
ಹ್ಮ್ ಹ್ಮ್
ಹ್ಮ್
ತ ಹಳ್ಳ್ಯಾಗ ಯಾರು ನೋಡಲ್ಲಲ್ಲ ಹಂಗ ಅಲ
ಹಲೋ
ಹಲೋ
ಜಾಗಾನೇ ಇಲ್ಲಲ್ಲ
ಹ್ಮ್ ಹ್ಮ್
ಜಾಗದ ಸಮಸ್ಯೆ ಬಹಳ ಅದವಾ
ಹ್ಮ್ ಚಲೋ ಮ ತಲ್ಲೇ ಆಟೆ ಹಾತ್ತಿ ಜಾಗ ನಗ
ಹ್ಮ್
ಮಾಡ್ಯಾರಂದರಿ
ಮೊದ್ಲಿನಂಗೆ ಅದಾರ ಗಿರೇಕಿಗಳು
ಅದಾವ ಅಮ್ಮ ಒಂದತಿ ಇಲ್ಲಿ ಅಂಗ್ಳ ತೀರ ಹೆಚ್ಚಾದರ
ಹ್ಮ್ ಸುಟಿ ಮಾಡಲೇನು ಹೊಟ್ಟೆ
ಸೂಟಿ ಇಲ್ಲ ಒಟ್ಟ ಸೂಟಿ ಮಾಡುದಲ್ ನೋಡಿ ಎಲ್ಲರ ಹೋದ್ರೆ ಅಷ್ಟೇ ಏನೋ
ಹ್ಮ ಗುರುವಾರ ಸುಟ್ಟಿ ಮಾಡಲೇ
ಗುರುವಾರ ಮೇನ್ ರಾಶ್ ಇರ್ತದ
ಹೌದಾ ನಮ್ ಕಡೆ ಗುರುವಾರ ಇಲ್ಲ ಸೂಟಿ
ಗುರುವಾರ ಇದು ಅಲ್ಲಾ ಸಂತಿ
ಹ್ಮ್ ಹ್ಮ್ ಹ್ಮ್ ಅವಾಗೆಬ್ಬಾ ಜಾಸ್ತಿ ಏನು ಹ್ಮ್
ಮತ್ತೆ ಏನ್ ಮಾಡತಿ ಏನ್ ಸುದ್ದಿ
ಏನಿಲ್ಲ ಗಾಳಿ ಬೀಸಾತಿತ್ತು ಸುಮ್ಮ್ ಕೂತಿದೆ ಅಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್ ನೀನ್ ಮುಗಿತ ಚಾ ಕುಡಿಯದು
ಚಾ ಆಯ್ತಾವ ಚಾ ಕುಡುದು
ಹ್ಮ್
ಮತ್ತೆ ನೀ ಮಕ್ಕೊಂಡಿದ್ದೇ ನೀ
ಹ್ಮ್ ಸುಮ್ಮ್ ಮಾಕ್ಕೊಂಡಿದ್ದೆ ನಿದ್ದೆ ಆಗ್ತಿಲ್ಲ ಸುಮ್ಮ್ ಫೋನ್ ನೋಡ್ಕೋ ಕೊಂತ ಮಲ್ಕೊಂಡಿದ್ದೆ
ಮತ್ತೇನ್ ಬರ್ತಾರ ಹುಡುಗರು ಕಲಿಯಕ್ಕ
ಹ್ಮ್ ಒಬ್ಬನೇ ಬರ್ತಾನೆ
ಹ್ಮ್ ಅದೇ ಅವನೇ ಅಲ್ಲ ಆ ಆಂಟಿ ಮಗ
ಹ್ಮ್
ಹ್ಮ್
ಅವನೇ
ಎಷ್ಟು ತಕೊಂತೀಯ
ಹ್ಮ್
ಫೀಸ್ ಎಷ್ಟು ತಕೋತಿ
ಏನಿಲ್ಲ ಹಂಗೆ ಸುಮ್ನೆ ಏನಾ ಇದ್ರ ಸಂಬಂಧ ಹೇಳ್ತೀನಿ ಸುಮ್ ಕುಂತು ಏನ್ ಮಾಡ್ಲಿ ಅಂದ್
ಫೀ ತಗೊಳ್ಳಲ್ಲ
ಇಲ್ಲ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ
ಮತ್ತ
ಮತೇನು ಹೇಳಬೇಕು ನೋಡು
ಹ್ಮ್ ನಿಂದೆ ಧ್ವನಿ ಯಾಕೋ ಸಣ್ಣ ಕೆಳಲತ್ತೈತ್ತ ಆರಾಮಿಲೆನ್
ಹಾ ಹಂಗೇನಿಲ್ಲ ಕು ಹಂಗೇನಿಲ್ಲ ಆರಾಮದಿನಿ
ಹ್ಮ್
ಊರಿಗೆ ಹೋಗ ಏನ ಆರಾಮ್ ತಪ್ಪಿಲ್ಲಲ್ಲ ನೀರ್ ಚೇಂಜ್ ಆಗಿ
ಏನ ಆಗಿಲ್ಲ ನೀರ್ ನ್ ಚೇಂಜ್ ಆಗಿಲ್ಲ
ಹ್ಮ್ ಎಷ್ಟ್ ನಾಲ್ಕ ದಿನ ಐದೆ ಐದ್ ದಿನ ಐದೆ
ಎಟು ದಿನ
ಹಾ ಎಟು
ಶನಿವಾರ ಹೋಗಿನಿ ಈ ಶನಿವಾರ ಬನ್ನಿ
ಶನಿವಾರ ಹೋಗಿದ್ದ ಬಿಡು ಸೋಮವಾರ ಮಂಗಳವಾರ ಬುಧವಾರ ಗುರುವ ಶುಕ್ರವಾರ ಶನಿವಾರ ಹೋಗಿದ್ದ ಆರ್ ದಿನ ಅದೇ ಆರು ದಿನ ನಿತ್ತಂಗಗ ಅದ
ಹ್ಮ್
ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಏಳು ದಿನ ಬಂದವಾರ್ ಮತ್ತ ಏಳನೇ ದಿನಕ್ಕೆ ಇಲ್ಲೇದಿನಿ ಹ ಹೋಗುದ ದಿನ ಬಂದ ದಿನ ಬಿಟ್ರ ಆರು ದಿನ ನಿ ತಿ ಹ
ಹ್ಮ್ ಎರಡು ದಿನ ಊಗ್ ಹೋಗದಾಗದ ಎರಡು ಮೂರ್ ದಿನ
ಹ್ಮ್ ಅಲ್ಲ ಇದಕ್ಕ ಒಂದಿನ ಹೋದ್ವಿ ಏನಂತರ
ಹ್ಮ್ ಮೂರ್ ನಾಲ್ಕ್ ದಿನ ಊರಿಗೆ ಹೋದಂಗ ಹೋಗ
ಅಲ್ಲ ಎಲ್ಲಿ ಹೋದ ಎರಡ್ ದಿನ ಅಂತ್ರುನು ಸ್ಟ್ ದಿನ ನಾ ಓದ್ದಿನ ನೈಟ್ ಮತ್ತ ಇನ್ನೊಂದ ನೆಕ್ಸ್ಟ್ ಡೇ ನೈಟ್ ಅಲ್ಲೇ ಅವ್ರ ಅವ್ರ ನಗಣಿ ಮತ್ತ ಮನೆಗೆ ಇದ್ದೀವಿ
ಹ್ಮ್
ಹ್ಮ್ ಹ ಎರಡು ದಿನ ಅಲ್ಲಿ ಹೋಯ್ತು ಬಂದ್ ಮೂರ್ನೇ ದಿನಕ್ಕೆ ಮಂತ್ರಾಲಯ ಹೋದ್ವಿ
ಹ್ಮ್
ಮಂತ್ರಾಲಯ ಹೋದ್ವಿ ಮತ್ತದ್ರ ಮರ್ದಿನ ರಾತ್ರಿ ಬಂದ್ವಿ
ಹ್ಮ್
ಮತ್ತ ಮಂತ್ರಾಲಯ ಒಬ್ಬಂದ ಮರ್ದಿನ ಒಂದಿನ ಬಿಟ್ಟು ಅದ್ರ ಮರ್ದಿನ
ಹ್ಮ್
ಹೌಿ
ಹ್ಮ್
ಶುಕ್ರವಾರದದು ಇದಕ್ಕೆ ಹೋದ್ವಿ ಯಾವ್ದ
ಹ್ಮ್ ಹ್ಮ್
ಹ ಜತ
ಚಲೋ ಆಯತೆ ಮತ್ತ ತುಜಾಪರ ಮತ್ತೆ ಯಾವ ದೂಊರಿಗೆಗ್ ಹೋಗಿ ಅವ್ರಿಗೆ
ದೇವ್ರಗಿಲ್ಲ ನಳದುರ್ಗ ಹೋಗಿದ್ಲಲ್ಲ ನಳದುರ್ಗ ಪಟ
ಹ್ಮ್ ಹ್ಮ್
ಮತ್ತ್ ಬರೋದಿನ ಗನ್ಗಾಪುರ ಅಂತ ನೋಡಿದ್ದಿಲ್ಲಲ್ಲ ಗಂಗಪುರ್ದ ಹತ್ತಾತ್ರ ಎಷ್ಟು ನೋಡ
ಹ್ಮ್ ಇಲ್ಲೇ ಹೋಗಬರ ಮತ್ತ ಮತ್ತೆ ಆಗಲ್ಲಲ್ಲ
ಆಗಲ್ಲ ಇನ್ ಮುಗತೀನ ಯಾವಾಗ ್ತನ ಇನು
ಹ್ಮ್ ಅವ ಏನ್ ಎರಡ್ ವರ್ಷ ಹೋಗತೇವ ಮೂರ್ ವರ್ಷ ಹೋಗ್ತೇವ ಗೊತ್ತಿಲ್ಲಾ
ಹಓ್ ಮೂರ್ ವರ್ಷದಿಂದ ಹೋಗಿದ್ದೆ ಈಗೋದೆ ಇನ್ನೇ ನ ಹೋಗುದಾಗುತ್ತ
ಹ್ಮ ಸರಿ ಆಯ್ತಾ ಮತ್ ಹಾ ಆಯ್ತಾ ಮತ್ತೆ ಹಚ್ ತಿಂತನೆ ನಾನು